ಹ ಏನ್ ಮಾಡುದಪ್ಪಾ ಹಣ
ಏನಲ್ ನೋಡ್ರಿ ಏ ನಿಮ್ದ ಏನ್ ನೆಡೆದದ್ರಿ ಅಣ್ಣ.
ವಿಜಾನಿ ನೋಡಪ್ಪ ಒಂದ ನಾನು ಒಂದ ಸಣ್ಣದಾಗಿ ಚಾಯ್ ಒಂದ್ ಬಿಸ್ನೆಸ್ ಮಾಡ ಮಾಡಿದ್ದೇನಿ.
ಹೌದ್ರೀ ಸರ್ ಮತ್ತೆ ನ ಮಾಡಿದ್ರಿ ಹ
ಮತ್ತೇನಲ್ ನೋಡಪ್ಪಾ ನಾನು ಇದು ಅದು ಅಂಗಡಿಯನ್ನು ತೆರ್ಕೊಂಡು ಕುಳತಿದ್ದೆ.
ಹೆಂಗ್ ಮಾಡ್ರಿ ಅದ ಬಿಸ್ನೆಸ್ ನಮ್ಮಂದೀಟ್ ಹೇಳ್ರಿ.
ನೀವ ಏನ್ ಓದ್ತಿರೋದ ಹೇಳ ಈಗ?
ಅ ಟೆಂತ್ ಒದಕ್ ಕುಂತಿನಿ ನೋಡ್ರಿ.
ಟೆಂತ್ ಓದಕತಿದ ಈಗ.
ಹ್ಮ ಹತ್ತನ ಕ್ಲಾಸ್ ಓದಕೊಂತೀರಿ.
ಅಂದ್ರೆ ಓದೋದ ಬಿಟ್ರೆ ಮಾತ್ರ ಬಿಸ್ನೆಸ್ ಮಾಡಕ್ ಸಾಧ್ಯಪಾ ಇಲ್ಲಪ್ಪಾ ಅಂತಂದ್ರೆ ಆಗಲ್ಲ ಅದು.
ಹಾಗಲ್ಲ ಅಂದ್ರಿ ನೀವು ಚಾವಂಗಡಿ ಹೆಂಗ್ ಓಪನ್ ಮಾಡಿದೀರ ಹೇಳ್ರ ಸರ.
ನನ್ಗೆ ನಾನು ಟೆಂತ್ ಫೇಲ್ ಆದ್ಮೇಲೆ ನನ್ಗ್ ಓದೋಮೇಲೆ ಇಂಟ್ರೆಸ್ಟ್ ಹೋಯ್ತು.
ಹೌದ್ರಿ
ಹಂಗಾಗಿ ನಾನು ಒಂದು ಸಣ್ಣದಾಗಿ ಯಾವದಾದ್ರು ಒಂದು ಬಿಸ್ನೆಸ್ ಯಾಕೆ ಮಾಡ್ಬಾರ್ದು ಅಂತೂ ನ ತಲೆಲಿ ಬಂತು. ಬಂದ ಮ್ಯಾಲೆ ನಾನ ಏನ್ ಪ್ಲಾನ್ ಮಾಡಿದೆ ಒಂದು ಸಣ್ಣದಾಗಿ ನಮ್ಮ್ ಊರಲ್ಲಿ ಚಾಯ್ ಅಂಗಡಿ ಹಾಕೋಣುವ ಅಂತಿ ಯೋಚನೆ ಮಾಡ್ದೆ.
ಹೌದು.
ಯೋಚನೆ ಮಾಡಿದ್ಮೆಲೆ ನಮ್ ಮನೆಯಲ್ಲಿನೂ ಕೇಳಿದೆ ನಮ ಪಪ್ಪನ್ಗೆ.
ಹೌದ್ರಿ
ಓದಕ್ ಇಂಟ್ರೆಸ್ಟ್ ಇಲ್ಲ ಪ ಪಾಪಾ ನಾನ್ ಏನಾದ್ರು ಬಿಸ್ನೆಸ್ ಮಾಡಬೇಕಂತ. ತ ಮಾಡಿದ್ದೀನಿ. ನೀನ್ ಆ ಬಿಸ್ನೆಸ್ ಮಾಡಕ್ಕೆ ಪ್ರೋತ್ಸಾಹ ಮಾಡ್ತಿಯಿಲ್ಲಪ್ಪಾ ಏನ್ ಮಾಡ್ಬೇಡ ಅಂತ ಹೇಳ್ತಿಯ ಅಂತನಪಾ. ಪನ್ ಕೇಳ್ದ ನಾನು.
ಏನ್ ಅಂದರು ಅವ್ರು.
ಹ್ಮ್ ನಮ್ ಪಪ್ಪಾ ಏನಂದ್ರು ನೀ ಏನಾದ್ರು ಮಾಡಪಾ ನೀ ಚೆನ್ನಾಗಿರು ಅಂತ ಹೇಳಿದ್ರ.
ಏನ್ರಾ
ಅದಕ್ಕೆ ನಮ್ಮ ಪಪ್ಪನಿಗೆ ನಂದ ಒಂದ್ ಐವತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ನೋಡಪ್ಪ ಪಾಪಾ ಬಿಸ್ನೆಸ್. ಸ್ಟಾರ್ಟ್ ಮಾಡ್ಬೇಕ್ರ ಆಗ ಆಗ್ಬೇಕಂತಂದ್ರೆ ಹೇಳ್ದ
ಹ ಕೊಟನ್ರಿ
ಹ್ಮ ನಮ್ ಪಾಪ್ಪಾ ಏನು ಅನ್ಲಾರ್ದ ಐವತ್ತು ಸಾವಿರ ರೂಪಾಯಿ ಕೊಟ್ರ ನನ್ಗೆ
ನವದರ
ನಾನು ಒಂದು ಇಲ್ಲಿ ನಮ್ಮ ಏರಿಯಾದಲ್ಲಿ
ಹೌದ ಹಾ ಹೇಳ್ರರಿ ಯಾವವುದ ಹೇಳ
ಅದೇಹಂಗಗೆ ಇದೆ ಆ ಏರಿಯಾದಲ್ಲಿ
ಹ್ಮ್
ಆ ಏರಿಯಾದಲ್ಲಿ ಚಾ ಮಾಡೋದನ್ನು ಕಲಿಸ್ತಾರೆ
ಹ್ಮ್ ಹೌದ್ರೀ
ಹ್ಮ ಚ ಒಂದು ಕಂಪನಿ ತರಾನೇ ಇದೆ ಅದು.
ಹ ಅವ್ರಿಗೆ ಏನ್ರೊ ಕೊಡೇನ್ರ ಅವ್ರಗ ನಾವವು
ನಾವು ರೊಕ್ಕ ಕೊಡಬೇಕ ಅವ್ರೇ ನಮ್ಗ ನಮ ಅಂಗಡಿಯನ್ನು ಅವರೇ ಇಟ್ಟು ನಾವು ಜ ನ ಹೂ ಎಲ್ಲಿ ಚಹ ಅಂಗಡಿ ಇಡ್ತು ಅಂತ ಜಾಗ ತೋರ್ಸ್ಬೇಕಕ್ ಅವ್ರಿಗೆ
ಅಜಾಗತ್ ವರ್ಷನ್ಗ ಅವರು ಇರ್ತದ ಇಪ್ಪತ್ರನ್
ಹ್ಮ್ ನಮಗ್ ಚಾ ಮಾಡೋದು ಕಲಿಸ್ತಾರೆ ಯಾವ ರೀತಿ ಕಸ್ಟಮರ್ಗಳಿಗೆ ಆ ಈಗ ಕಸ್ಟಮರ್ಗಳು ಬಂದಿರ್ತಾರಲ್ಪ ಅಂಗಡಿಗೆ ಅವ್ರಿಗೆ ಯಾವ ರೀತಿ ಮಾತಾಡ್ಬೇಕ ನಾವು ಜಗಳ ಆಡೋ ಟೈಮ್ ಅಲ್ಲಿ ಯಾವ ರೀತಿ ಅವ್ರಿಗೆ ಸಂಭಾಳಿಸ್ಬೇಕು ನಮ್ಮ ಅಂಗಡಿ ಮುಂದೆ ಯಾರ್ದು ಜಗಳ ಆಗತ್ತ ಆಗಲಾರ್ದವ್ರ ತರ ನೋಡ್ಕೋದು ಈ ರೀತಿ ನಾವ್ ಯಾವ್ದ ತರ ಮಾತಾಡಾರ್ದ ಅಂತೆ ಅವ್ರು ಕಲಿಸಕ ಕೊಡ್ತಾರ ನಮ್ಗೆ ನಮ್ಗೆ ಚೆನ್ನಾಗಿ ಬೆಲ್ಲ ಚಾ ಮಾಡ ಕಲಿಸಿಕ ಕೊಡ್ತಾರೆ ಮತ್ತು ಕಾಫಿ ಮಾಡೋದು ಕಲಿಸಿಕ ಕೊಡ್ತಾರೆ ಮತ್ತು ಕೋಲ್ಡ್ ಕಾಫಿ ಮಾಡೋದು ಕಲಿಸಿಕಟ್ಟ ಕೊಡ್ತಾರೆ
ಹ ಅದಂಗ್ರೀ ಚಾವ್ರ ಒಂದು ಕಪ್ಪಿಗೆ
ಹ ಒಂದ್ ಕಪ್ಪಿಗೆ ನಾವು ಹತ್ತು ರೂಪಾಯಿ ಇಟ್ಟು ಮಾರಿದ್ರೆ ಬೆಸ್ಟ್ ನೋಡಪ್ಪಾ ಈಗ ಈಗ ಇಪ್ಪತ್ತು ರೂಪಾಯಿ ಹದ್ನೈದು ರೂಪಾಯಿ ಇಟ್ಟು ಮಾರಿದ್ರೆ ಅದು ಯಾರು ಚಾ ಕುಡಿಯೋಲ್ಲ ಇವ್ನ ಬಳಿ ಬಹಳ ರೇಟ್ ಇದ್ಯಪ್ಪಾ ಅಂತ ಹೇಳ್ತಾರೆ
ಹೌದ್ರೆ
ಹಾ
ಮ ಅಷ್ಟ್ ನಮ್ಗೊಂದ ತೆಲುಗ ಒಳೋಡ್ರ ನಮ್ಗೊಂದ್ ಚಾರ ಅಂಗ ಇಟ್ ಕೊಡ್ರ
ಹ ಅದ ಈಗ ನಾನು ಡೈಲಿ ಏನಿಲ್ಲಪ್ಪಾ ಅಂತಂದ್ರೆ ನನ್ ಅಂಗಡಿಗೆ ಬ ಮಿನಿಮಮ್ ಅಂತ ಅಂದ್ರೆ ಒಂದ್ ನೂರ್ ಕಸ್ಟಮರ್ ಗಳು ಬಂದ್ ಹೋಗ್ತಾರ ನೋಡಪಾ
ಹನ್
ನೂರ್ ಕಸ್ಟಮರ್ ಅಂತಂದ್ರೆ ನೀನೇ ಲೆಕ್ಕಕ್ಕ ಹಾಕ ಅವರು ಹತ್ತ ಹತ್ ರೂಪಾಯಿ ಚಾ ಕುಡಿದು ಮತ್ತೆ ಆ ನಮ್ಮ ನಮ್ಮ ದುಕಾಾನಲ್ಲಿ ಇರುವಂತ ಈಗ ಬಿಸ್ಕೆಟ್ ಇಟ್ಟಿರ್ತೀನಲ್ಲ ನಾನು
ಅ ಹೇಳ ಯಾಗ ಇಲ್ಲ ನಮ ಒ ನೂರುತ್ತ ನಮೂ ಕೊಡಗ ಕೊಯ್ದ ನಪ್ಪತ್ತಂಬ ಕೇಳ ಪನಾತ್ ಏ್ರ
ಏನಪ್ಪಾ ಏನ ಕಂಡತ್ತ ಹಂಬ ಅಂತ ಹೇಳ್ತಿದ್ದ ಯಾರಿಗೆ
ತನ್ ತಬ್ಬದ ಅಲ್ ಊರ ಆಗದ
ಹೌದಾ ಮೊರಮ್ಮ ಹಬ್ಬ ನಡತಾ ಇದ್ದಲ್ಲಿ ಊರಲ್ಲಿ
ಹೌದ್ರಿ
ಅದೇ ಮಿನಿಮಮ್ ನೂರ್ ಕಸ್ಟಮರ್ ಅಂತದ್ರೆ ಅವ್ರ ಹತ್ತ ಹತ್ರಕ್ ವೈದ ಚಾ ಕುಡಿದ್ರೆ ಎಷ್ಟ ಆಗತ್ತೆ ನೋಡಪ್ಪಾ ನೀನೇ ಲೆಕ್ಕ ಹಾಕು.
ನಾವೇ ಹೌದ್ರಿ ಆತದ ನೋಡ್ರಿ ಸರ್ ನಮಗ ಒಂದ ಈಟ್ಟ ಇಟ್ಟ ಕೊಡ್ತೀರೇನ್ರೀ.
ಈಗ ನಿಮಗ ಇಟ್ಟ ಕೊಡೋದು ಪ್ರಶ್ನೆ ಅಲ್ಲ ನೀವು ಅದನ್ನ ಚೆನ್ನಾಗಿ ಈ ನಿಮ್ಮು ನೀವು ಯಾ ಯಾವ ಜಾಗದ ಬಲ್ಲಿ ಅಂಗಡಿ ಇಡ್ತೀರಾ.
ರೋಡ್ ಸೈಡ್ ಇಡ್ತೀವಿ ನೋಡ್ರಿ ಸರ್.
ಸೈಡ್ ಇಷ್ಟ್ರೆ ಬೆಸ್ಟ್ ಅದ ಯಾಕಪ್ಪಾ ಅಂತಂದ್ರೆ ಈಗ ನಾವು ರೋಡ್ ಸೈಡ್ ಅಲ್ಲಿ ಅಂಗಡಿ ಇಟ್ಟಿರತಿವಿ ತಾನೆ. ಹಾ
ಹೌದ್ರೀ
ಯಾರಾದ್ರರು ಗಾಡಿ ಮೇಲೆ ಹೋಗ್ತಿರೋರು ಇಲ್ಲಿ ಒಂದು ಚಾ ಕುಡ್ದ್ ಹೋಗೋಣ ಬಾರಪ್ಪಾ ಮೈಂಡ್ ಫ್ರೆಶ್ ಆಗುತ್ತೆ ಮತ್ತೆ ಅಂತ ಅನ್ಕೊಂಡು ನಮ್ಮ ಅಂಗಡಿ ಇದಾಗ ಬರ್ತಾರೆ ನಾನು ರೋಡ್ ಸೈಡ್ಲ್ಇಟ್ಟಿರೋದ ಅಂಗಡಿ
ಈಗ್ ಇವ್ ಸೀಗ್ರೆಟ್ ಪಗ್ರೆಟ್ ಎಲ್ಲ ಬಿಟ್ಟ ಏನ್ರಿ.
ಏ ಅಂತವೆಲ್ಲಾ ಇಟ್ಟಿಲ್ಲಪ್ಪ ನಾವು ಅಂತವೆಲ್ಲಾ ಕೆಟ್ಟ ಧೂಮಪಾನಗಳನ್ನು ನಾ ನಮ್ ಅಂಗಡಿಯಲ್ಲಿ ನಿಷೇಧಿಸಲಾಗಿದೆ.
ಹೌದ್ರಿ ಸರ್ ಸುಮ್ನೆ ಕ ಅದು ಟೀ ಐತಿಲ್ರೀ.
ಹ ಆರೋಗ್ಯಕ ಒಳ್ಳೆವಾಗಿರತಕ್ಕಂಥದ್ದನ್ನೇ ನಾ ಇಟ್ಟಿದ್ದೀನಿ.
ಏ ಬಾಳ ಪುಣ್ಯ ಬಿಡ್ರಿ ಅದು.
ಈಗಾ ಇನ್ನೊಬ್ಬ್ರ ಜೀವನ ನನ್ ಕೆಡಸಕ್ ಇಷ್ಟ ಇಲ್ಲಪ್ಪಾ ನಮ್ಮ್ ಅಂಗ್ಡ ಬಂದು ಸಿಗರೇಟ್ ಅನ್ನು ಸೇದ್ ಇದೀ ನಮ್ಗೆಲ್ಲ ಅದೆಲ್ಲಾ ಧೂಮಪಾನ ಮಾಡದ ನನಗ್ ಆಗಲ್ಲ ನನ್ಗೆ.
ಏ ಹೌದ್ರೀ ಬಾಳ್ ಬೇಷ್ಟ ನೋಡ್ರಿ ಸರ್.
ಅದು ಧೂಮಪಾನ ಮಾಡ್ತಾರಲ್ಲ ಅದರಿಂದ ಬರುವ ಹೊಗೆ ನನ್ಗ ಆಗಲ್ಲ ಅದು ಅದು ಸ್ವಲ್ಪ ಹೊಗೆ ಗೆ ಅನ್ನು ನನ್ ತಲೆಗ್ ಬಂದ್ರೆ ನನ್ ತಲೆ ಹಿಡಿದ್ ಬಿಡುತ್ತೆ.
ಓ ಬಾಳ ಸೂಕ್ಷ್ಮಿ ರಿ ಅಂದ್ರ.
ಅಂತವೇನಿಲ್ಲಪ್ಪಾ ನಮ್ಗೆ ನಮ ನಮ್ ಮನೆ ಏನು ನಾನೇನು ನನ್ನ ಅಂಗಡಿ ಏನ.
ಹ ಹ
ಇಷ್ಟೇ ನಾನು ಬಿಸ್ನೆಸ್ ಮಾಡ್ಕೊಂಡ್ ಹೊಂಟಿನಪ್ಪಾ ಈ ಸುಳೆ ಕಾಡ್ಲೆ ನಾನು ಡೈಲಿ ಎ ತೊಂಬೈನೂರು ರೂಪಾಯಿ ನನ್ಗ್ ಪ್ರಾಫಿಟ್ ಆಗುತ್ತೆ.
ಹಂಗದ್ರೆ ದಿನಕ್ ಎಂಟು ನೂರ್ ನೂರ್ ಅಂದ್ರ.
ನಾನು ಯಾರ್ ಮುಂದ ಕೈ ಚಾಚಲಾರ್ದಂಗೆ ನಾನು ನನ್ ಜೀವನ ಅನ್ನು ನಡಸ್ಕೊಂಡ್ ಹೊಂಟಿದ್ದೀನಿ ನೋಡಪ್ಪ
ಏ ಬಾಳ ಆಯ್ತ್ ನೋಡ್ರಿ ಇದು.
ಈಗ ಈಗ ಅಂಗಡಿ ಹಾಕಿ ಏನಿಲ್ಲಪ್ಪಾ ಅಂತಂದ್ರರು ಒಂದು ಒಂದೂವರಿ ವರ್ಷ ವ ಕಳೆದೋಯ್ತು. ಇನ್ನ ನನ್ನ ಅಂಗಡಿ ಬೆಳೀತಾ ಇದೆ ಹೊರತು ಇಳಿತಾ ಇಲ್ಲ ಆ ರೀತ ತಿ ಇದೆ ನೋಡಪ್ಪಾ.
ಎಸ್ ಮಂದಿ ಮಾಡ್ತಾರಿ ಚಾವೋ ಅಂಗಡಿಯಾಗ್ರಿ.
ಈ ನಾನ್ ಇರ್ಲಕ್ಕಪ್ಪಾ ಅಂತಂದ್ರೆ ನಮ್ ಪಪ್ಪ ಬರ್ತಾರೆ
ಹ್ಮ್ ರಾ
ಅಪ್ಪನೂ ಇರ್ಲಿಕ್ಕ ಅಂತಂದ್ರೆ ನಮ ತಮ್ಮ ಸ್ಕೂಲ್ ಹೋಗಿರ್ತಾನಲ್ಲಾ ಸ್ಕೂಲ್ ಹೋಗಿ ಬಂದು ಅವನು ಮಾಡ್ತಾನೆ.
ಹ ಮನೆರ್ ಮಾಡ್ತಾರ ಅಂದ್ರೆಲ್ಲ ನೀವು.
ಮನೆರೆ ಮಾಡ್ತಿವಪ್ಪ ಬೇರೆಯವ್ರನ ಹಚ್ಚಿದ್ರೆ ಬೇರೆಯವ್ರರಿಗೆ ಮತ್ತೆ ಸ್ಯಾಲ್ರಿ ಅನ್ನು ಕೊಡಬೇಕ
ಏ ಹೌದ್ರಿ ಅವ್ರಿಗೆ ಹತ್ ಸಾವಿರ ಕೊಡ್ಬೇಕ್ರಿ ತಿಂಗಳ
ಅವ್ರಿಗೆ ಹತ್ ಸಾವಿರ ಕೊಟ್ರೆ ನಮಗ ಏನ್ ಉಳಿತೆ ನಾವೇ ಮನೆರ್ ಮಾಡ್ಕೊಂಡ್ ಹೋಗೋಣ ನಮ್ದುನು ಏನ್ ಕೆಲಸ ಇದೆ ಅಂತ. ಹ
ಏ ಬಾಳ ಬೆಷ್ಟ ಬಿಡ್ರಿ.
ಈಗ ನಾವು ಆ ದುಖಾನ್ ಇಟ್ಟುಗಳೇನೆ ನಾವು ಒಂದು ಅದು ಈದ್ ತಗೊಂಡಿದೀವಿ ಬೈಕು. ಹ ಒಂದು ಬುಲೆಟ್ ಬೈಕ್ ಅನ್ನು ಆ ದುಕಾನ್ ಇಟ್ಟ ಮೇ ಇಟ್ಟು ಒಂದ್ ವರ್ಷಕ್ಕ ಆ ಬುಲೆಟ್. ಬೈಕನ್ನು ತಗೊಂಡಿದ್ದೀವಿ ನಾವು.
ಹಾಂ ಹಾಂ
ನಾವ್ ಆ ದುಖಾನಿ ಇಡ್ಲಿಕ್ಕಂತಂದ್ರೆ ನಾವ್ ಏನು ತಗೊಳಕ್ ಏನಾಯ್ತಿತ್ತಪ್ಪ.
ಹ
ಪಷ್ಟ್ ಏನ್ ಮಾಡ್ತಿರ್ರಿ ಸರು?
ಫಸ್ಟ್ ಗೆ ನಾನು ಟೆಂತ್ ಓದ್ತಾ ಇದನಪ್ಪಾ ನಾನು ಫೇಲ್ ಆದೆ ನಾನು ಪೂರ ಇಂಟ್ ಷ್ಟೋಯ್ತು ನನುಗ್ ಓದೋದ್ರು ಮೇಲೆ.
ಆ ಹೌದ್ರಿ ಸರ್ ಹಂಗೆ ಓದಬೇಕ್ರಿ ಇದುನ್ ಹಂಗೆ ಮಾಡಬೇಕ್ರಿ.
ಆ ರೀತಿ ಆಗ್ಲಿಲ್ಲಪ್ಪ ನನ್ಗೆ ಏನ್ ಗಳ್ಯ ಹೊಡಿತಾ ಇದೇ ಏನಪ್ಪಾ ನೀನು.
ಎಲ್ರಿ ಹಾಸ್ಟ್ಲಿಕ್ ಇಲ್ಲಾಂತಲ್ರಿ
ಹಾಸ್ಟಾಲ್ದಾಗ ಇದ್ದೀರಾ ನೀವು?
ಹೌದ್ರ.
ಏನೋ ಗಂಟೆ ಶಬ್ದ ಬರ್ತಾ ಇದೆ. ಏನ್ ಹೊರಗಡೆ ಬಂದಿದಿರಾ ಏನ್ ಅಲ್ಲೇ ಇದ್ದೀರಾ?
ಇದ್ರೆ ವೊ ವೊ ಹೊರಾಗ ಬಂದಿವ್ರಿ.
ಏನ್ ಹೊರಗ್ ಯಾರಾದ್ರೂ ಹೊಲ್ದಲ್ಲಿ ಗಳೆ ಹೊಡಿಯೋದ ಬಲ್ಲಿ ಕುಂತಿದ್ರ ಏನು?
ಇಲ್ರಿ ನಾವು ಹಾಸ್ಟ್ಲುಗ್ ಹೋಗ್ತಿವ್ರಿ
ಹೌದಾ
ಹೌದ್ರಿ.
ಈ ರೀತಿ ಮಾಡಸ್ಕೊಂಡು ಹೊಂಟಿದೀನಿ ನೋಡಪ್ಪಾ ನಂದು ಚಾಯ್ ಬಿಜ್ನೆಸ್ಸು
ಆಯ್ತ್ ಅದ ನಮ್ಗು ನೋಡಂದ್ನಲ್ರಿ ಸರ್.
ನಮ್ಮ ನಮ್ಮ ಚಾಯ್ ಅಂಗಡಿ ಹೆಸರು ಚಿಗಿರಿ ಸೆಂಟರ್ ಅಂತೇಳಿ ಇಟ್ಟಿದೀನಿ.
ಇನ್ನೊಂದ್ಸಲ ಹೇಳ್ರಿ ಸರ
ಚಿಗರಿ ಸೆಂಟರ್ ಅಂತೇಳಿ ಇಟ್ಟಿದೀನ್ ನಾನು. ನಮ್ ಚಿಗರಿ ಚಾಯ್ ಮಲೈ ಚಾಯ್ ಅಂತೇಳಿ.
ಹೂಂ ಬಾಯ್ ಹೆಸ್ರು ಬೇರ ಅದಲ್ರಿ ಸರ
ಹ್ಮ್ ಅದುನ್ನು ಹೆಸರು ನಾವು ಫಸ್ಟ್ ಗೆ ಜಾಗರಿ ಅಡ್ಡ ಅಂತೇಳಿ ಇಡ್ತಾರೆ ಅವರು ಕಂಪನಿ ಅವರು
ಹೌದ್ರಿ ಅವ್ರ್ ಫಸ್ ಫಸ್ಟ್ ಗೆ ಹೆಸ್ರಿಟ್ ಹೋದ್ರಲ್ರಿ ಅವ್ರು
ಹಾಂ ಅವ್ರ್ ಜಾಗ್ರಿ ಅಡ್ಡ ಅಂತೇಳಿ ಅವ್ರ್ ಕಂಪನಿ ಬೆಳೆಸ್ಬೇಕಂತೇಳಿ ಇಟ್ಟು ಹೋಗ್ತಾರೆ.
ಹೂನ್ರಿ
ಅದಾದ ಒಂದ್ ತಿಂಗಳಿಗೆ ನಾ ತೆಗೆದು ಚಿಗರಿ ಅಡ್ಡ ಮತ್ತ ಚಿಗಿರಿ ಅಡ್ಡ ಅಂತ ಮಾಡ್ಸಿದ್ದೆ ಒಂದ್ ತಿಂಗಳು
ಹೂನ್ರಿ
ಚಿಗಿರಿ ಅಡ್ಡ ಆದ್ಮೇಲೆ ಮತ್ತೊಂದು ಚಿಗಿರಿ ಸೆಂಟರ್ ಅಂತ ಮಾಡಿಸಿದೆ.
ಹ್ಮ್ ಹ್ಮ್
ಅದುನ್ನು ಚಲೋ ಆ ಚ ಚಲೋ ಕಾಣ್ಲಿಲ್ಲ ನನ್ಗೆ ಅದಕ್ಕೆ ಈಗ ಚಿಗರಿ ಮಲೈ ಚಾ ಅಂತ ಹೇಳಿ ಇಟ್ಟಿದೀನಿ.
ಚಿಗ್ರಿ ಅಂದ್ರ ಏನು ಸರ್?
ಅದು ನಮ್ ಅಡ್ಡೆಸರಪ್ಪಾ.
ಹೌದ್ರಿ.
ನಮ್ ಅಡ್ಡೆಸ್ರು ಚಿಗರಿ, ಚಿಗರಿ ಕಡೆಯವರು ಅಂತ ಹೇಳ್ತಾರೆ ನಮ್ಮೂರ್ ರಲ್ಲಿ
ಹ್ಮ್ ಹ್ಮ್
ಅದಿಕ್ಕೆ ಚಿಗರಿ ಅಂತೇಳಿ ನನ್ ಅಂಗಡಿ ಹೆಸರನ್ನೇ ಇಟ್ಬಿಟ್ಟಿದೀನಿ.
ಮಜ್ಜಾದ ಬಿಡ್ರಿ ಸರ.
ಏನು ಉಜ್ಜಪ್ಪಾ ನೀನೇ ಓದ್ತಾ ಇದೀಯ ಚೆನ್ನಾಗ್ ಓದಪ್ಪಾ, ನಿನ್ಗೆ ಯಾವ್ದಾದ್ರು ಗೌರ್ಮೆಂಟ್ ನೌ ಕರಿ ಸಿಕ್ತಪ್ಪ ಅಂತಂದ್ರೆ ತಿಂಗಗಳಿಗೆ ಐವತ್ತ ಅರವತ್ತು ಸಾವಿರ ಪಗಾರ್ ಬರುತ್ತೆ ನನ್ಗೆ
ಸರ ಸರ
ಈ ತಂದೆ ತಾಯಿ ಬಿಟ್ಟಿರ್ತಾರೆ ಮಗ ಹಾಸ್ಟೆಲ್ ಅಲ್ಲಿ ಓದ್ತಾನ ಅಂತೇಳಿ ನಾವು ಏನ ಹಾಸ್ಟೆಲ್ಲ್ಲಿ ಕೆಟ್ಟ ಚಟಗಳನ್ನು ಮಾಡಿದ್ರೆ ಅದು ಚೊಲೋ ಕಾಣಲ್ಲ
ಹೌದದ್ರ ಮ ಮನ್ಯಾಗ ಓದಂತ ಕಳಸ್ತಾರೆ ನಾವವು ಇದ್ರ ಅದೇಗ್ ಬಿಡ್ತವಿ
ಹ ನಮ್ದು ಒಂದು ಹುಡುಗ ಇಲ್ಲಿ ತಂದೆ ತಾಯಿ ಓದಕಂತ ಬಿಟ್ಟಿದ್ದಾರಲ್ಲಾ ಅದು ಹುಡುಗ ಆ ಹಾಸ್ಟಲಲ್ ಹೋಗಿ ಬರೆ ಊಟ ಮಾಡೋದು, ಮಕ್ಕದು, ಬರೇ ಧೂಮಪಾನ ಮಾಡ್ ಅಂತ ಚಟಗನ್ನ ಕಲ್ತು ಮ ಊರಿಗೆ ಬಂದು ಇಲ್ಲಿ ಮೋರಮ್ಮ ಹಬ್ಬ ಮಾಡಕ್ ಬಂದಿದೆ ನೋಡ ಹಡ್ಗ
ಯಾವರ ಅವ್ರದು
ಅದು ಕೊಂಚಪ್ಳೆ ಅಂತೇಳಿ
ಆದರೆ
ಹ ಈಗ ನಮ ನಾವ್ ಎಷ್ಟ್ ಮಾಡಿದ್ರರು ನಮ್ಮೇಲೆ ಡಿಪೆಂಡ್ ಆಗಿರ್ಬಪಾಪಾ
ಹೌದ್ರೀ
ಅದೇ ನಮ್ಮ ಕಸ್ಟಮರ್ ಭಾಳ ಆಗ್ತಾ ಇದ್ರು ನಾನು ನಿನಗೆ ಆಮೇಲೆ ಕಾಲಚ್ಚು ಮಾತಾಡ್ತೀನಿ
ಸರಿ ಓಕೆ ರ